ಹಲೋ ಕೆಲ್ಸ ಆಗ್ತದ ಹಾ ಏನ್ ಆರಾಮ ಇರಲ್ಲ ನೀವ್ ಆರಾಮಿದ್ರ ನೋಡ್ರಿ ನಾನ್ ಆರಾಮ ಇದ್ದೇನ್ ಊಟ ರೀ?
ಊಟ ಆತ್ನೋಡ್ರಿ ನಿಮ್ದ?
ನಮ್ದ್ ಆಯ್ತ್ ನೋಡ್ರಿ ಏನ್ ಓದದ್ ಹೆಂಗ್ ನಡ್ದ್ ಹ
ಏನಿಲ್ಲ ಸರಿ ನೀವೆರಾ ಹೇಳ್ಕೊಡ್ಬೇಕು ಸ್ವಲ್ಪ ಬಂದ ರೂಮ್ ಎಲ್ಲ ಬಿಡಲ್ಲ ಏನು
ಹ್ಮ್ ಹ್ಮ್ ಓದೋದೇನಿರ್ತೈತ್ ಕಾಂಪಿಟೇಟಿವ್ ಅದ ಬಾಳ್ ಹದತ್ರ ಅಂತ ಕೇಳಿ ಬರ ತ ಸೌಂಡ್ ಹ್ಮ್ ಹ್ಮ್
ನಿಮ್ದೇನ್ ನಡ್ದದ ಓದದ?
ಸಲ್ಪ್ ಸ್ಲೋ ಮಾತ್ ಸಲ್ಪ್ ಸ್ಲೋ ಮಾತಾಡ್ರಿ ವಾಯ್ಸ್ ಕ್ಲಿಯರ್ ಆಗ್ ಕೇಳಸ್ಬಕ ನಮ್ದೇನಿಲ್ ಕಾಂಪಿಟೇಟಿವ್ ಓದ್ಬೇಕಂತೀವಿ ನೀವೇನಾರ ಸ್ವಲ್ಪ ಸಜೆಷನ್ ಕೊಟ್ರ ಓದ್ಬೋದು.
ಅಲ್ಲ ಇದೆಲ್ಲಾ ಬಟ್ಬಿಡ್ರಿ ನೀವ ನೀ ನೀವ್ ಸೀನಿಯರ್ ಆಗಿ ನೀ ನಮ್ಗ್ ಹೇಳ್ ಕೊಡ
ಎಂತ ಮಾತಾಡ ತಿರಿ ದೇವ್ರ ಕಾಂಪಟೇಟಿವ್ ಯಾವ್ದ ಬುಕ್ ಇಟ್ರಲ್ಲ ನಿಮ್ ರೂಮ್ದೊಳಗ್ ಯಾವ್ದ?
ಪರಂ ಪರಂ
ಯಾವ್ದರು ಯಾವ್ದ ಜಾಬ್ ಯಾವದ್ರ ಬಗ್ಗೆ ಅದ ಅವನೇನ್ ಜಂನ್ರಲ್ ಆಗಿ -ಸೋಶಿಯಲ್ ಅದ ಏನ ಹೆಂಗ
ಸರ ಆಲ್ರೌಂಡ್ ಪ್ರದೇಶದ ಬೇಕತ ಕರೆ ಬರ್ತಾ ಹಿಸ್ಟ್ರಿ ಬಗ್ಗೆ ತಕೋರಿ -
ಹಾ ಹ್ಮ್
ನೀವು ಪ್ರಶಸ್ತಿಗಳ ಬಗ್ಗೆ ತಕೋರಿ ಬರ್ತಾ
ಹ ಅದು ಅದು ಜನ್ರಲ್ಲ ಜೀಕೆ ಹೇಳತ್ತೀರಿ ನೀವು
ಮತ್ತೆ ಹಿಸ್ಟ್ರಿ ಹಿಸ್ಟ್ರಿ ಬಗ್ಗೆ ಕೂಡ ಬರ್ತೆ
ಎಷ್ಟರ ಬಗ್ಗೆನ ಬರುತ್ತಾ
ನೀವು ಯಾರ ಯಾವ್ದ್ ಬುಕ್
ನ್ ಬುಖ ಆದ ಹೇಳಲ್ರಿ ಸುಮ್ನೆಂಚ ಜನರಲ್ ಆಗ ಯಾವೋ ಇಟ್ಟು ಸ್ಪರ್ಧಾ ವಿಜೇತ ಯಾವ ಸ್ಪರ್ಧ ಸ್ಫೂರ್ತಿ ಯಾಾವದದೋ ಒಂದು ಕೆ ಜಸ್ ಕ್ವ್ನ್ ಪೇಪರ್ ಸಾಲ್ವ ಮಾಡಿದ್ದ ದ
ಹಾ ರೀ
ಮತ್ತೆ ಯಾವಿಲ್ಲ ಅ ಯಾವ್ದೋ ಹ ಲ್ಯಾನ್ ಸರ್ವರ್ ಒಂದು ಎಕ್ಸಾಮ್ ಇತ್ ಅದಕ್ ಬಾಳ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿದ್ದೆ ಅವಾಗ ಬಟ್ ಏನ್ ಮಾಡ್ ಚತ್ರರದೆಯನು ಎಲ್ಲಾ ಕೆ ಪಿ ಎಸ್ ಕಡೆಯಿಂದ ಪೂರ್ತಿ ಹೋಗ್ ಕೆಲ್ಸ ಆಗ್ಲಿಲ್ಲಲ್ರಿ ಅದು ಎಕ್ಸಾಮ ಅ ನಡಸ್ ಇಲ್ರರಿ ಎರಡು ವರ್ಷ್ ಹಗಡೆ ಹಾಕೆ ಅಪ್ಲಿಕೇಶನ್ ಇೂವರೆಗ ನ್ ಸುದ್ದ ಇಿಲ್ಲ ಏನಿಲ್ಲ ಕೆಪಿ ಎ ಸಿ ಒಂದು ಜಾಬ್
ಇನ್ನು ನಿಂದ್ ಎಕ್ಸಾಮ್ ಇಲ್ಲ
ಗೊತ್ತದಲ್ರಿ ನಿಮಗ ಯಾವಾಗ ಎರಡ್ ವರ್ಷ ಅಪ್ಲಿಕೇಶನ್ ಹಾಕಿವಿ ಅದು ನಾವು ಹಾಕಿದ ಡೆ ಮತ್ತ್ ಮೂರು ತಿಂಗ್ಲ್ ಅದ್ರ್ ಮತ್ ಸದಾ ಅಪ್ಲಿಕೇಶನ್ ಇನ್ನೊಂದ್ಸರ್ ಇನ್ನೊಂದ್ಸರ್ ಇನ್ನೊಂದ್ಸರ್ ಯ ಅಪ್ಲಿಕೇಶನ್ ಹಾಕ್ಬಹದ ಅಂತ ತಿನ್ನ ಬಿಟ್ರ ಎಲ್ಲರದರು ದುಡ್ಡು ತೊಗೊಂಡ್ರ ಅಪ್ಲಿಕೇಶನ್ ಹಾಕಿದ್ದ್
ಹಾ ವಾಪಸ್ ಕೊಡ್ರ
ಯಾವ್ ವಾಪಸ್ ಕೊಡ್ತಾರೆ ಇನ್ನು ಯಾವಾಗ ಯಾವ್ ವರ್ಷ ನಡಸ್ತಾರೆ ಏನಾನ ಹತ್ತು ವರ್ಷ ಬಟ್ ನಡೆಸ್ತಾರ ಅನ್ಸತ್ ಎಕ್ಸಾಮ್ ಅದ ಮರ್ತ ಬಿಟ್ ಇಲ್ಲದ ಮರ್ತ ಬಿಟ್ಟು ಬಿಡ್ರಿ ಹಂಗ ಅದು ನಾವ್ ಏನ್ ನಮ್ ಕಂಡ್ ಕುಂದ್ರಬಾರ್ದ ಅಂತ ಹೇಳ್ತಾರಲ್ಲಾ ಗವರ್ಮೆಂಟ್ ಜಾಬ್ ನ ಅತ್ಕ
ಹಾ ಇದ ದಾಸಮೆ
ಹ್ಮ್ ಹೇಗಡೆ ಹೋದಾಗ್ತರಿೀ ಸಲ್ ನೋಡ್ಕೊಂಡ ತಿರ್ಗಡ್ಬೇಕ್ರಿ ಕಾಲಾಗ ಹಾವು ಚೇಳು ಬಾಳ್ ಅದಾವ
ಅದೇ ಕರೆಕ್ಟ್ ಆಗ್ ಬಿಡ್ರ ಮತ್ತೆ ನೀ್ ಮುಂದ ಹೊಂಟರ್ತಾರೆ ಹೆಂಗಿದ್ರ ನಿಮ ದೈರ್ಯದಂಗ ನಿ ನೀವು ಒಂಟ ಸಾಕ್ ನ್
ಹ್ಮ ಹ್ಮ್ ಹ್ಮ್ ಗುಡಿಗ್ ಹೋಗಿದ್ರ ನ್
ಏ ಇಲ್ ಬಿಡ್ರಿ ಇವತ್ ಮ್ದ ಮೈ ತೊಗೊಂಡ ಅಲ ಮಾಡಲ್ ಅಕಿಲ್ಲ
ಎರಡು ದಿನಕ್ಕೊಮ್ಮೆ
ಏ್ ಹೆಂಗಲ್ರಿ ಡೈಲಿ ಮಾಡಿದ್ ನೈವತ್ ಸೇತ್ ನೋಡ್ರಿ
ಬಟ್ ಸ್ಯಾಟರ್ಡೆ ಸಂಡೇ ಬಂದಕಂದ್ರೆ ಮಿಸ್ ಆತಾವ ಏನ್ ಮಾಡೋಕ್ ಆಗಲ್ಲ
ನಾರ್ಮಲ್ ಮದ್ ಗೊತ್ತಿದ್ದಐತ ಹೇಳ್ರಿ ಮತ್ತೆ ಗೊತ್ತ ಗೊತ್ತಿದ್ದೈತ ಹೇಳ್ರಿ ಮತ್ತೆ
ಹ್ಮ್ ನಾಳೆ ಏನ್ ಬಿರಿಯಾನಿ ಆದದ್ರಿ ಏನದ್ರಿ ಮೇಸೊಳಗ
ಪಕ್ಕ ಬಿರ್ಯಾನಿ ನಾಳೆ ಬಿರ್ಯಾನಿ ಇರ್ತ್ರಿ ನೋಡಕ್ ಮತ್ತೆ ಕಾಂಪಿಟೇಷನ್ ಇರ್ತರಿ ದುಗ್ಬಕ್ ಒಳಗಷ್ಟೇ
ಹ್ಮ್ ಲಾಸ್ಟ್ ಟೈಮ್ ಕೌರಿ ಕವ್ರರಿ ಲಾಸ್ಟ್ ನನ್ಗ ಸಿಕ್ಕದ ಬಿರಿಯಾನಿ ತಲಿ ಕಟ್ಟೋಗಿತ್ ನನಗ ಅಂದ್ರ ಫ್ರೀ ಸಿಕ್ಕ ಬಟ್ ಬರ ಮಸಾಲೆ ರೈಸ್
ಚಡರ್ತಕ್ಕ
ಹ್ಮ್ ಅನ್ನ ಹಾಕ್ಕೊಂಡ್ ಅನ್ನ ಇಟ್ಟಿದ್ರರು ಹುಡುಗರು ಹಾಕೊಂಡ್ ಇಟ್ಟಿದ್ರ ರೈಸ್ ಹುಡುಗರ ನಮ್ಮ ಹುಡಗರ ಶಾನ್ಯಾ ಆಗ್ಯಾವರ್ ಫಸ್ಟ್ ಅವಾಗ ಅವಾಗ ಇದ್ದಂಗೆಲ್ಲ ಹುರು ಬಾಳ ಶಣ ತಂಬಲ್ಲಿ ಹುಡುಗರು ನೋಡ್ರಿ ಬಾಳ ಚುರುಕ್ ಅದಾರ ಆದ್ರ
ಅಯ್ ಏನ್ ಕೇಳ್ತರಿ ಆತ ಬಿರಿಯಾನಿ ಗ್ರೇಸ್ ಬಂದ್ರ ಸಾಕ
ಅದಲ್ರಿೀ ಪೂರ್ತಿ ಓವರ್ ಓವರ್ಲ್ ಹೇಳತಿಿನ ಫಸ್ಟ್ ಇಯರ್ ಹುಡುಗರು ಪೂರ್ತಿ ಗಡಗಡ ನಡಸ್ತಾರ್ ಫೋರ್ತ್ ಇಯರ್ ಬಂದಾಗ ನನ್ ಅನ್ಸಿದ ಮಾಡಂಟ ಹೇಳಿ ಹ್ಮ್ ಹ್ಮ್ ಹ್ಮ್ ನಾವ ನಾವೇನು ಏನ್ಲ್ರಿ ನಾವು ಮ ನಾವ್ ಏನಾದಾರರು ಮಾಡಿದ್ರೆ ಮತ್ತೆ ಎರಡಕ ಎಸ್ತಾರೆ ಎಲ್ಲರು ಸೇರಿ ಎಲ್ಲ ಲೆಚರ್ಸ್ ಅವ್ರು ಸೇರಿ
ನಿಮ್ಮ ಸೊಪ್ಪಂತರ್ರ ಹುಡ್ರಿ ನೀವು ಈಗ ಹಂಗ ಹಂಗ ನೀವರಿ
ಹಂಗೇನಿಲ್ಲರರಿ ನಿಮ್ಗ್ ಅನ್ಸತ್ತೆ ಬಟ್ ಸೀನಿಯರ್ ಏನೇ ಅಲ್ಲೇ ಮೊನ್ನೆ ಶಿವಪ್ಪ ನರವಳ ಆಫೀಸ್ ಕೆಲ್ಸ ಮಾಡ್ತಾರಲ್ರರಿ ಅವ್ರ ಏನನ್ ತ ನಾನು ಮುತ್ತಪ್ಪ ಬರತ್ತೇವಿ ಅವ್ನ್ ಬುಕ್ಕ ನಾ ಇಡ್ಕೊಂಡಿದ್ದೆ ಅಲ್ಲಿ ಹೊರಗಡೆ ಅಂಡಿಗಿ ಹೋಗಿದ್ದ್ವ ಅಂಡಿಲಿ ಎಡುೊಂಡ ಬ ಹಂಬುಕ್ನು ಅವ ಮುಂದ್ ಬಂದ ನನಗೆನನಿಸತ್ ಟೈಮಿಗೆ ಅವ್ ನನ್ ನನ್ ಕೈಗರೋ ಬುಕ್ ಅವ್ನಿಗೆ ಕೊಟ್ಟೆ ಅವಾಗ ಶಿವಪ್ಪ ಏನ್ ಅನಬೇಕು ಏನೋ ರ್ಯಾಗಿಂಗ್ ಮಾಡತಿಯೆನ್ನ ನಿನ್ನ ಬುಕ್ ಅವನೀಗ ಕೊೂಡ ತಲಂದ್ ಬಿಡುವ
ಹ
ಅವ್ನ್ ಬುಕ್ಕಾ ನಾ ಇಡ್ಕೊಂಡ್ ಬಂದೀನಿ ಅವ್ನೋಡಿ ನನ್ನ ಬುಕ್ ಅವನಕಯ್ಯಾಗ ಕೊಡಾತೇನ್ ಅಂತ ಅನ್ಕೊಂಡನ್ ನೋಡರಿ ಹಂಗ ಕನ್ಕೊಂತಾರ ಎಲ್ಲರುೂ ಯಾಕಂದ್ರ ಮತ್ತೆ ಮಂದೇನಲ್ಲ ಹ ಹ ಒಂದ್ಸಮ ಹಂಗ ಏನಾರಂಗ ಮಾಡ್ಕೊಂಡ ಮಾಡ್ತಾನಂತಂತರ ಹೇಗ ಹಿಂಗ್ ಇರ್ಬೇಕ ಬ್ಯಾಡ್ರಿ
ಏ್ ಇರಬೇಕರಿ ಕಮ್ಯುನಿಕೇಶನ್ ಆಕೇಡಡ್ರಿಗೆ ಸೀನಿಯರ್ಸ್ಗಿ
ಂದ್ರ ಮಾಡಲ್ಲ ಅಂದ್ರ ಫಸ್ಟ್ ರ್ಯಾಗಿಂಗ್ ಮಾಡಿ ಆಮೇಲೆ ನೆಕ್ಸ್ಟ್ ಅವ್ರರಿಗೆ ರ್ಯಾಗಿಂಗ್ ಮಾಡಕ್ ಜೂನಿಯರ್ ಗಿ
ಪಕ್ಕ ಹಂಗ ಮಾಡಕೋಡ ಹಂಗ ಮಾಡಕೋ್ರ
ನಿಜ ನನಗಂದಸಮಟ್ಟಿಗೆ ಸೆಕೆಂಡ್ ಇರ್ದರು ಕೂಡ ಬಹಳ ಜಗಳ ಆಗ್ತವ
ಆಕ್ಕ ಪಕ್ಕ ಆಗ್ತವ ಏನ ಹತ್ರ ಪಕ್ಕ ಆಗ್ತದ ಜಳ
ಹ್ಮ ಇವಾಗ ಜಸ್ಟ್ ೋ ಇಲ್ಲ ಇವಾಗ ಮೆಂಟಲಿ ಫಿಕ್ಸ್ ಆಗತ್ತ ನಿಜ ಅದೊಂಂತರ ಖುಷಿ ಜಗಳಾಡದು ಅದ ಇದು ಅಂತ ಇದ್ರೆ ಮಜಾ ಬರುತ್ತೆ
ನೀ ನೀವ್ದ ನಮ್ದ ೇರ ನೋಡ್ರಿ
ಬಟ್ ಕೈ - ಕೈ ಹೊಡ್ದಡ ಹೊಡ್ದ್ ಅಷ್ಟ ನೋಡ್ರಿ
ಬಾಯ ಮಾಡ ಕ ಷ್ಟಟ ಮಾಡಡಕ
ಕೈ -ಕೈ ಹೊಡದಾ ಆಡಿದ್ರ ಮತ್ತ ದೊಡ್ - ದೊಡ್ ಜಗಳ ಆತ ಎಲ್ಲಾ ಪೊಲೀಸ್ ಕರ್ಸದ ಅದ ಕರ್ಸದ ಎಾ ಮನಾರ ಆಗ್ಯಾವ್ರಿ ಇಲ್ಲಿ ಅದಕ ಮೊನ್ನೆ ನೋಡಿದ್ರಿ ಇಲ್ರೀ ಡಿಜೆ ತಂದದ್ಕ ಪೋಲೀಸ್ ಕರ್ಸಿದ್ರ
ಹೌದಲ್ ಮರ ಹೌದ -ಹೌದುೌೌದು
ಹ್ಮ್ ಅಗ್ರಿಕಲ್- ಅಗ್ರಿಕಲ್ಚರ್ ಕಾಲೇಜ್ ಏನಾದಾರರು ಫಂಕ್ಷನ್ ಆಕತ್ತ ಹಂಗ - ಹಂಗ ದೊಡ್ಡ -ದೊಡ್ಡ ಇತ್ತ ಪಕ್ಕ ಕರ್ಚ ಕರ್ಸ್ತಾರ ಪೊಲೀಸ್ನ
ಹ್ಮ್ ಕರ್ಸ್ತಾರ ಅದ ಕರೆಸ್ತಾರೆ ಹಾ ಹೌದ
ಅಷ್ಟ ಅವ ಮೈಂಟೈನ್ ಮಾಡತ್ರಿ ನಮ್ ಕಾಲೇಜ್ ಏನ್ ಮಾಡತರಿ
ಮತ್ತೆ ನಿನ್ದಂಗಗೆ ಆ್ಯಾರೀ ಮತ್ತೆ ಕಬ್ಲೆಟ್ಸ
ಹ್ಮ ಕಾಲೇಜ್ ಹಂಗ ಅದ್ ಏನ್ ಮಾಡಕ್ ಆಗಲ್ಲ ಅವನು ಹಂಗಗೆ ಅ್ ಬಟ್ ಇಲ್ಲಿ ಒಳಗಡೆ ನೋಡಿದ್ರು ಕಾಲೇಜ್ ಏನು ಫೋಕಸ್ ಇಲ್ಲ ಅದೇ ಇಲ್ಲ ಹಂಗಿಲ್ಲಾ ಹಿಂಗಗೆಿಲ್ಲ ಅಂತ ಹೇಳ್ತಾರ ನ ಏನ್ಸತ್ತ
ಅಂದ್ರೆ ಅವ ಮೇಂಟೈನ್ ಮಾಡ್ಯತ್ ನೋಡ್ರಿ ಮಗೆ ಇವನ್ ಇದ್ರ ಹೆಂಗಿತ್ತ
ಇ ಅಗ್ರಿಕಲ್ಚರ್ ಆದ್ಮ್ಯಾಗ ಏನಾರ ಫೋಕಸ್ ಆದೇನ್್ರೀ ಮುಂದ ಜಾಬಗ ಅದಕ್ಕೆ
ಎಕ್ಸ್ಪೀರಿಯನ್ಸ್ ಇದ್ದ್ರೆ ಹೇಳಕ್ಂತ ಇ ಮಾತನಾ
ಹ್ಮ್ ಅಂದ್ರೆ ನಾ ನಿಮ್ ಕೇಳತೇವಿ ಏನಾರ ಆದೇನು ಅಂತ ಫೋಕಸ್ ಆದ ಒಂಥರ ಫೋಕಸ್ ಇಲ್ಲ ಅ ಆ
ಅಲ್ಲ ನಾವಿ ನ ನಾವಿ ಗೋದ ಮಟ್ಟಿಗೆ ಹೋಗಸ ಎಲ್ಲ ಅನ್ಸತತ್ ನಮಗೆ ವರ್ಗಂತರ ಫೋಕಸ್ ಐತೆಪ್ಪ ಅಂತಾರೆ
ಹ್ರ ಅವರು ಪ್ರತಿಯೊಬ್ಬರು ಯಾರ್ಗ ಕೇಳಿದ್ರು ಬಿ ಎಸ್ ಸಿ ಅಗ್ರಿ ಮಾಡಿ ಆದ್ರರು ಬಿ ಎಸ್ ಸಿ ಅಗ್ರಿ ಮಾಡಿದ್ರ ಎಲ್ಲಾ ಕಾಂಪಿಟೇಟಿವ್ ನೀವ್ ಎಲ್ಲ ನೋಡ್ರಿ ಎಲ್ಲರು ಅವ್ರೇ ಕಾಣಸ್ತಾರ
ಹ
ಅವನು ಫಸ್ಟ್ಗ ಬಟ್ಟು ಟಾ ಅಂದ್ರ ಇವಾಗ ಫಸ್ಟ್ಿಗೆ ಬಿಟ್ಟಾಗ ಆಮೇಲೆ ರೀಸೆಂಟ್ ಆಗಿ ಬರ್ಬೇಕಾದ್ರೆ ಒಬ್ಬರ- ಒಬ್ಬ್ರ ಫನ್ ಹಚ್ಕಿದ್ರ ಯಾರು ಎಸ್ ಏ ಯಾರು- ಯಾರು ಇದ್ರಂತೆ ಬಿ ಯಾರು ಗೊತ್ತಿಲ್ಲ ಒಟ್ಟ ನಮ್ಮ್ ರಿಲೇಷನ್ ಒಳಗ ಅವ್ರು ಕೇಳತ್ತಿದ್ರು ಬಿ ಎಸ್ ಅಗ್ರಿಕಲ್ರ್ ಯ ಮಾಡಕ ಎಷ್ಟ ಹತ್ತಿದ್ರ ಅಂತ ಅಂದ್ರೆ ಬೇಸಾಗ್ರ ಕಲ್ಚರ್ ನ ಅವ ಡಿಪಾರ್ಟ್ಮೆಂಟ್ ಒಳಗ ಕಂಟಿನ್ಯ ಅವ ಹೆ ಅವ ಜೀನಿಯರ್ ಎಲ್ಲ ಬೇ ಅಗ್ರಿಕಲ್ಚರ್ ಮಾಡಿದವ್ರರು ಅದರ ನೀ ಯಾಕ ಬಿಿಟ್ಟೆ ಅಂತ ಕೇಳಿದರು
ಹಾ ಮತ್ತೆ ಅರ್ಕ್ ಬ್ರ ವಾಪಸ್ ಯ ಬಂದ್ರೆ ನೀವು ಬೇ ಚಕ್ರ
ಹ ಏನು ಫೋಕಸ್ ಆದಂತ ಬಂದರು ಫಕಸನ ಅನೆಲ್ಲುಮ್ ಅಷ್ಟು ಯಾವದಾದ್ರ ಒ್ ಡಿಗ್ರ ಕಂಪ್ಲಟ್ ಮಾಡಕ ಹೋಗಕ ಯಾವ್ದದ್ ಮಾಡ್ರ ಬದ್ ಕಂಿನ್ಯೂ ಮಾಡಿದ್ರ
ಅದೇ ಸ್ವಲ್ಪ್ ಇದೆ ಸ್ೊಲ್ಪ ನೋಡಕ್ ಸೊಪ್ ಕೆ ಕೆಲಸಪ್ ಚಛಲೋ ಇರ್ತಾರೆ ಅದ
ಹ್ಮ್ ಹ್ಮ್ ಹ್ಮ್ ಹತ
ಅದ ಇಂಜಿನಿಯರಿಂಗ್ ಮಾಡ್ದಾರ ಏನ್ ಇದ ಐತಿರಿ ಎಲ್ಲ ಕುಂತ ನೋಡ್ರಿ ಮತ್ತೆ ಮ ಮಾಡ ಅಲ್ಲಿಲ್ಲ ಯೋದ ಮೇ ಡಿಪೆಂಡ್ ಕಳಿಸಿಿರ ಇಂಸ್ ಕಳಿಸಿರ್ಬೇಕ ಮೇನ
ಆದ್ರ ಹುಡುಗರು ನ ಫಸ್ಟ್ ಇಯರ್ ಹುಡುಗರು ಎಷ್ಟು ಶರಣ ಅದೀ ಫೋನ್ೊಳ ಕುಂತಲ್ಲೇ ಅಮೌಂಟ್ ಗ ಮಾಡ್ಕೋತಾರ ಅಮೌಂಟ್ ತಕ್ಕೋತಾರ ಖರ್ಚಿಗೆ ಹೆಂಗಂತೇನದ
ಹ್ಮ್ ಅದ ತಲತ್ರಿ ಪಾಪ ಅಂದ್ರೆ ಯೂಸ್ ಮಾಡ ಎಕ್ಸಾಮ್ಾಗ ಯೂಸ್ ಮಾಡದ ಅಂತ ತಲನ
ಹಾ ಫೋನ್ ಯೂಸ್ ಮಾಡ್ ರಲ್ಲ ಅದಾದ್ರೆ ಯೂಸ್ ಮಾಡ್ತಾರಲ್ಲಲ್ ಬಿಡ್ರ ಖರ್ಚಗಾದ್ರ ಮಾಡ್ಕೊಂತತರ
ಏ್ ಕ ಬಿ ಮರ್ಚ ಬಿಡ ಮತ್ತ ಏ್ ಟ್ರೈನಿಂಗ್ ಮಾಡಳ ಬಿಡ್ರ ಸು ಇದ ಇದ ಇದ ಬೆಸ್ ರೀ ಸ ಟ್ರೇಡ್ಕ್ಕನು
ಏ ಟ್ರೇಡಿಂಗ್ ಇಲ್ ಕಲಿಬೇಕು ಟ್ರೇಡಿಂಗ್ ಕಲಿಬೇಕು ನೋಡಿ ಮಾಡ
ಅದ ಹೌದು ಅದ ಕರಿಬೇಕ ಅನ್ನಸ ಕಲ್
ಎಲ್ಲ ಕಲ್ತ್ ಮಾಡ್ಬೇಕು ಜೀವನ ಸಕ್ಲ ಹ ಬರುವಾಗ ನೀವು ಸುಮ್ನೆ ಜಾವ ಮಾಡಿ ಅದು ಮಾಡಿ ಒಂದೊಂದ್ ಸಾರಿ ಯೋಚನೆ ಬರುತ್ತೀ ಗೌರ್ಮೆಂಟ್ ಜಾಬ್ ತಗೊಂಡ್ರರು ಅಷ್ಟ ಬಟ್ ಹೈ ಲೆವೆಲ್ ನಾವು ಏನುಲ್ಲ ಟ್ ಆ ರೀ ಎಲ್ಲ ನೋತವಲ್ಲ ಆೀ ಲೈಫ್ ನ ಲಡ್ ಮಾಡ
ಆಯ್ತ ಆಯ್ತಾ
ಏನ್ಳ್ ಹತ್ತಂೀ
ಏನಲ್ರಿ ಉಳಡ್ ಉಳಡ್ ಬಿಡಿರ್ತಾವ ಸ್ವಲ್ಪ ಹಳ್ಡ್ಗೆ ಆಗೇಡ್ರ ಕೇಳ್ತ
ಹ್ಮ್ ಹ್ಮ್ ಹ್ಮ್ ಹ್ಮ್
ನೀವು್ ಹುಷಾರಲ್ಲಿ ಕುೂತ್ತಿರಲ್ಲ ಮತ್ ಸೀ ಹ
ಹಾ ನೋಡ್ಕೊಂತೇವ್ರೀ ಇಲ್ಲ ಏನ್ ಮಾಡ್ತ್ರಿ ಮೊನ್ನೆ ಅಲ್ಲಿ ಹೋಗ್ಕ್ಾದ್ರ ಅಲ್ಲಿ ಮೆಡಿಸಿನಲ್ ಪ್ಲಾಂಟ್ಸ್ ಅದಾವಲ್ಲ
ಹಾ ಅದೇ ರೇ
ಅ್ರ ಹಿಂದ್ಡೆ ಆದ್ರ ಹಿಂದ್ಗಡೆ ಈ ಕಡೆ ಫಾರೆಸ್ಟ್ ಲ್ಯಾಂಡ್ ಮಾಡತ್ತಾರೆ ನೋಡ ಗಿಡಗಳಚ್ಚ ಅಲ್ಲೇ ನಿಮ್ಮಷ್ಟ ನೆಕಿನ ಉದ್ದಂದ ಹಾ ನಾಗರಾವ್ ದಪ್ಪಂತಪ್ಪೂರ್ತಿ ಡೆಕೋೇಟ್ ಮಾಡ್ಕೊಂಡಾರ ಪೋರ್ತರ್ದವರು ಹೋಗೋದು
ಏನ್ ಮು ಮುದಐತ ಏನ್ ಸ್ವಲ್ಪ ಹೆಂಗ ಇತ್ತ ಮದಲಐತ ಮುದ ಏನ್ೀ
ಏ್ ಚಲೋದು ನಾದ್ರ ಮಸ್ತ್ ಇತ್ತ ಅಂತ ವೀಡಿಯೋ ಬ್ಲಯಾಕ್ ಕಲರ್ ಬ್ಲಯಾಕ್ ಕಲರ್ ಅಲ್ಲ ಸ್ವಲ್ಪ ಬ್ಲ್ಯಾಕ್ ಇಂದ ಬ್ರೌನ್ ಕಲರ್ದೊಳಗಿತ್ತ
ಹ್ಮ
ನಾ ನೋಡಿ ಶಾಖಾಗಿಿ ಹುಟ್ಟಿನವರು ಬಿಡ ತೋರ್ಸ ಹತ್ತಾರ
ಎಕಡೆ ಅಡೆ ಒಂದ ಒಂದ ಸೈಡ್
ಈ ಕಡೆ ಮೆಡಿಸಿನಲ್ ಪ್ಲಾನ್ ಮೆಡಿಸಿನಲ್ ಈ ಕಡೆ ಫೀಲ್ಡ್ ಇಂದ ಈ ಕಡೆ ಮೆಡಿಸಿನಲ್ ಪ್ಲಾಂಟ್ಸ್ಗ ರೋಡ್ ಕ್ರಾಸ್ ಮಾಡಿ ಮೆಿಸಿನ ಪ್ಲಾಂಟ್ ಸೈಡ್ೋಯ್ತು
ಹಾ ಹಾ ಹಾ
ನೋಡ್ರಿ ಮೆಡಿಸಿನಲ್ ಪ್ಲಾಂಸ್ ಅಷ್ಟೊಂದು ಸರಿ ತಗರೆ ಆಯ್ತ್ರಿ ಮತ್ತಾಡ
ಸರರಿ ಸರ ಸರತ್ರ